ಹಾ
ಹ
ಅಲ್ಲಷ್ಟಿದ್ರ ಮೆಂದಿ ಹೆಂಗ ಮಾ ಮಾ ಅನ್ತ ಬಕ್ೋಿಗೆ ಎಷ್ಟಿದ್ರ
ಅಯ ಮಯ್ಯನ್ ಏನ್ ಮಾಡಕಿದ ಬಿಡ ಮಾಡ್ಬು ನಮ್ಯಾಕ ಅಷ್ಟೇ ನೀ ಹುಚ್ ಮಾಡ್ತಾವ ಹುಚ್ ನಾವು ಈಗ ಯ ಮ್ ಏನ್ ಮಾಡ ಮಾಡ್ತವೊ ಗೊತ್ತಿಲ್ಲ
ಹ್ಮ್ ಹ್ಮ್ ಆಗದಾ
ಹ್ಮ್ ಅದಕ್ಕೆೇ ಅವ
ಅಲ್ಲಿೇ ವಳ ವಲದಗ ನೋಡ ಕುೊಂಡ್ರಿ ನನ್ನ
ಏನನ್ತ
ಎಟಾತ್ತು ಮಾತಾಡ್ತಾನೆೋ ಫೋನಗೆ ಕೃಷ್ಣಾನ
ಹ್ಮ್
ಅದಕ್ ನಾನು ಶತ್ಯ ಹೋಗುವ ಅಂತ ಇದ್ದು ನಮಗೆ
ಹಾ ಕೇಳದ ನ್
ಕೇಳಲ್ಲಾ ನೋಡಕ್ ಹೊಂತ ಅಡಕ ಹೆಂಗ ಡಿಟರಿಶಿ ತಿಗಿ ತಿರುಗಿ ನಳಿಗೆ ಯಾವ ಕೇಳ್ತಾರ ಯಾರ್ು ಕೂಡ ಮಾ ಕುತಾರಪ್ಪ ಅ ಗೊತ್ತದ
ಹ್ಮ್ ತಿಗ ಮಾತಾಡಿಿಗೆಲ್ಲ ಮಾದರಿಕ ನಂತಿದ್ದಲ್ಲ ಅದಿಕ್ಕೆ ವಿತ ಕೇಳಿದಿದ್ದಾರೆ
ಹಗವನ್ ಮಾತ್ರ ಆ ಸಾನ ಹೇಳ
ಹ್ಮ್
ಹೇ
ಎ ಕೊಡ್ತನೆ ಏನ
ಓಟ್ಸ್ ಓಟ್ಸ್
ಏನು
ಎ ಕೊಡಸ
ನೀ ಳ ವಯರೂಪಾ ಸೆಮಾ ಕೂಡ್ ಕೊೊಂಡ
ಏನ
ಹ
ಹ ಹಲೋ ನಡರ್ ಕ ಇಲಿವಾ
ಕೇಳಸ್ತದ ಕೇಳಸ್ತದ
ಹಾ ಈ ಈಕತ ಹ ಮಲಕ ಬ್ರ ನಕ್ಷೀ ನ ಶೀ ಚೀನಾ ನ
ಹ್ಮ್
ಆಯ್ಕೆ ಮಾಡಿದ
ಆ್ಯವ ಒಂಥರಾ ಹುಚ್ ಹುಚವ್ ಇಲ್ಲಿ ಏನ್ ಮಾತಾಡ್ಬೇಕು ಗತಿಲ್ಲ ಯಾ ಕಾಮಿಡಿ ಮಾಡ ಟೈಮೆಗಿ ಕಾಮಿಡಿ ಮಾಡಲ್ಲ. ಎಲ್ಲಿ ಕಾಮಿಡಿ ಇರ್ಬೇಕು ಎಲ್ಲಿ ಸೀರಿಯಸ್ ಇರ್ಬೇಕು ಗೊತ್ತಿಲ್ಲ ಅವ್ನಿಗ್. ಸುಮ್ಮನೆ ಆಯ್ತು ಇ ಕಾಮಿಡಿ ಕಾಮಿಡಿ ಬರೀ.
ಹ್ಮ್
ಹ್ಮ್ ನಮ್ ಅಣ್ಣಾ.
ಹಾ ಯಾವ್
ಮಾಡಿದ ಕಾಲೇಜ್ ನಾವು ಅವ್ ಅದ್ರಳಗ ಹೆಂಗ್ ಅನ್ಸೆದೆ. ಆಯತ್ ನಿನ್ನೆ ಪೋನ್ ಪೋನ ಹಚ್ಚಿ ಒಂದು ಮಾತರಿ ಒಂದ. ಹಲೋ ಸತಿ
ಹ್ಮ್
ತ
ಅವೇ ಪೋನ್ ಹಚ್ರಿ ಬ್ಯಾರ ಕೇ ಕೊಡ್ತ ಮಗ ಅರ್ರ್ ಅಣ್ಣಾ ದೋಸ ಹೇ ಕೊಡ್ನ. ಏನ್ ಆಳಕ್ಕಾ ನೀ ಅಚ್ ಲಕ ಜೋರ್ ಹಾಕು ಬಿಟ್ಟ ಬ್ಯಾಡ ಬಿಡು ಮನುಷ್ಯನ
ನೆಟ್ವರ್ಕ್ ಅದ ಸ್ಲೋ ಅದಾ ನೆಟ್ವರ್ಕ್.
ಹಾ.
ಇಲ್ಲ ಇಷ್ಟು ದೂರದ ನಡಕ್ಕಿಲ್ಲ
ಪಾಪ ಹೆಂಗ್ ನೋಡ್ ನಾಳಿಗೆ. ನಿಂದು ಹೆ ಕೃಷ್ಣಾಮ
ಡೆಕೋರೇಷನ್. ಇಟ್ರಿ
ಹ್ಮ್ ಇಲ್ ಯಾಕ್ ಇಟ್ರಿ.
ನಾ ನಮ್
ಆಯತು ಮಗತ್ ಮುಗ್ಸಿರ ಬೇಗಡೆ.